ಹಾ ಶ್ವೇತಾ ಎನ್ ಮಾಡಾತಿ.
ನಾಾನ ಊಟ ಮಾಡ್ಕೊಂತಿದ್ದೇ ನ ನೀನು.
ಹಾ ನನ್ನಂದು ಈಗ್ ಜಸ್ಟ್. ಚೋಟ ಆತ ಬಂತಿದ್ದೆ ಹ್ಮ್. ಹ ಏನಿಲ್ಲ ಅನ್ನ ಸಾಂಬಾರ್.
ಹೌದನ ನಾನು ಪಿ ಜಿ ಆಗದೇನ್ಲಿಪ್ಪಾ.
ಹೌದಾ
ಹಾ ಅಂದ್ರೆ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಓದಾತಿದನಲ್ಲ.
ಹಾ
ಜಿ ಒಳಗ ಒಂದ್ ರೂಮ್ ಮಾಡ್ಕೊಂಡೇನಿ
ಹಾ
ಇಲ್ಲಿ ತ ಊಟದ್ ನನ್ಗ್ ಯಾಕೋ ಲೈಕ ಆಗ್ವಲ್ದವಾ
ಯಾಕ ಏನಯ್ತಿ ಹೆಂ ಚಲೋ ಇಲ್ಲ ಪಿ ಜಿ
ಹ್ಮ್ ಹ್ಮ್ ಸರಿನಾ ಮಾಡಂಗಿಲ್ಲ ಊಟದ ಬಾಳ ಪ್ರಾಬ್ಲಮ್
ಹೌದಲ್ಲ ಮತ್ತ ಒಂದೊಂದ ಪಿ ಜಿ ಎಷ್ಟ್ ಚುಲ ಇರ್ತವ ಅಂತಾರಲ್ಲಾ
ಇಲ್ಲವಾ ಸಾರು ಚಲೋ ಇಲ್ಲ ಪಲ್ಯನ ಚಲೋ ಇಲ್ಲ ರೈಸು ಜಿಲ್ಲ
ಹೌದಾನ ಮತ್ತಿದದು ಬೆಳಗ್ಿನ ಅಷ್ಟ ಅೇನ್ ಕೊಡ್ತಾರ
ಅವಲಕ್ಕಿ ಅದು ಕೊಡ್ತಾರ ಏನ್ ಸರಿ ಮಾಡಿರಂಗಿಲ್ಲಾ ಇಿಲ್ಲಾ ಎಲ್ಲ
ಹೌದ ಮತ್ ಪಿ ಜಿ ಇನ್ನು ಹಾಸ್ಟೆಲ್ ಊಟ ಸರಿ ಇಲ್ಲ ಅಂತಾರ ಬಟ್ಟ ಪಿ ಜಿ ಒಳಗ್ ಅಮೌಂಟ್ ತುಂಬಿರ್ತಾರಲ್ಲಾ ಊಟ ಚಲೋ ಇದು ಇರ್ತೈತಿ ಅಂತಾರ
ಅಂದ್ರೂ ಮನಿ ಊಟ ಮಾಡ್ದ ಆಗಲ
ಗಲ್ಲ
ಹ್ಮ್ ನಾ ಎಷ್ಟ್ ದಿವ್ಸ ಮನ್ಯಾಗ ಇದ್ದಿರ್ತಿಗೊಮ್ಮೆ ಪಿಜಿ ಬಂದ್ಬಿಟ್ಟೇನಿ ನನ್ಗೆ ಇಲ್ಲಿ ಅಡ್ಜಸ್ಟ್ ಆಗತಿಲ್ಲ ಹ್ಮ್ ಅಡ್ಜಸ್ಟ್ ಇಷ್ಟ ಆಗತಿಲ್ಲ ಹ್ಮ್
ಮತ್ತ ಇಡ್ಲಿ ದವಸಿ ಅದು ಕೊಡ್ತಾರ
ಕೊಡ್ತಾರ ಇಡ್ಲಿ ಜಾಸ್ತಿ ಅದು ಎಲ್ಲಾ ತರಾನು ಮಾಡ್ತಾರ ವೆರೈಟಿ ವೆರೈಟಿ ಹಂಗೇನಿಲ್ಲ ಬಟ್ ಅದು ರುಚಿನೇ ಇರಂಗಿಲ್ಲ ಉಪ್ಪು ಕರೆಕ್ಟ್ ಇರಂಗಿಲ್ಲ ಖಾರ ಕರೆಕ್ಟ್ ಇರಂಗಿಲ್ಲ ಒಂದ್ ಸ್ವಲ್ಪ್ ತಿನ್ಬೇಕಂದ್ರೆ ಒಂದ್ ಸ್ವಲ್ಪ್ ರುಚಿನಾರ ಇರ್ಬೇಕಲ್ಲದು
ಹ್ಮ್ ಹೌದೌದು
ಏನು ರುಚಿನೇ ಇಲ್ಲ
ನಿಮ್ ಮನೆಯಲ್ಲಿಿಂದ ಒಂದ್ ಸ್ವಲ್ಪ ಏನಾದ್ರು ಮಾಡಸ್ಕೊಂಡ್ ಹೋಗ್ಬೇಕಿದದು
ಅಂದ್ರೆ ಹಿಂಗ ಸಂಡೆಕ್ಕೊಮ್ಮೆ ಮಮ್ಮಿ ಪಾಪ ಒಂದಿರ್ತಾರ ಸ್ನಾಯಕ್ಸ್ ಅದು ಕೊಟ್ಕ ಶ ಇರ್ತಾರ್ ಬಿಡು ಬಟ್ ಊಟ ಬೇಕಲ್ಲ
ಹ್ಮ್ ಹೌದ
ಹ್ಮ್ ನಾನನ್ಾರ ಕಾಂಪಿಟೇಟಿವ್ ಪೊಲೀಸ್ ಎಕ್ಸಾಮ್ ಓದತಿದ್ದೆ ಹಂಗಾಗಿ ಮನೆಯಲ್ಲಿ ಟೈಮ್ ಕರೆಕ್ಟ್ ಸಿಗಾತಿಲ್ಲ ಅಂತ ಹೇಳಿ ಪೇಜಗ್ ಬಂದೆ ಇಲ್ಲಿ ಎಲ್ಲಾ ಅಮೌಂಟ್ ಅದು ಎಲ್ಲಾ ತುಂಬೇನಿ
ಹ್ಮ್
ನನಲ್ಲಿ ಅಜಸ್
ಫಸ್ಟ್ ಅಮೌಂಟ್ ತುಂಬೋಕಿನ ಮುಂಚೆನ ನೀನ್ ನೋಡ್ ಕೇಕೋಬೇಕ ಇ ಊದ ಸರಿ ಇರುತ್ತ ಇಲ್ವಾ ಅಂತ
ಮತ್ತ ಎಲ್ಲಾ ಕಡೆ ಪಿ ಜಿ ಲೈಫ್ ಹಂಗಲ್ಲ ಈಗ ನಾವ ಒಂದ್ ಸ್ವಲ್ಪ ಅಡ್ಜಸ್ಟ್ ಆಗ್ಬೇಕಲ್ಲ ಈಗ
ಹ್ಮ ಅಡ್ಜಸ್ ಆ
ಹ್ಮ್ ಅದ್ಕ ಬೇಜಾರ್ಗತ್ತಾ ಹಂಗ ಕಾಲ್ ಮಾಡಿದೆ
ಹ್ಮ ನೈಟ್ ಇದು ಈವ್ನಿಂಗ್ ಅದು ಸ್ನಾಯಕ್ಸ್ ಕೊಡ್ತಾರ
ಇನಿಂಗ್ ಅದು ಸ್ನಾಯಕ್ಸ್ ಕೊಡ್ತಾರೆ ಚಾ ಅಷ್ಟೆ ಸ್ನಾಯಾಕ್ಸ್ ಅಂದ್ರು ಬಿಸ್ಕಿಟ್ ಅದು ಅಷ್ಟೇ ಕೊಡ್ತಾರೆ
ಹ್ಮ್ ಹೌದ
ಕೊಡಲ್ಲ
ಹ್ಮ್ ನಮ್ಗ ಹೊಟ್ಟಿ ತುಂಬಾ ಕೊಡ್ತಾರೇನ್ ಇಷ್ಟ ಲಿಮಿಟ್ ಎಂತ ಕೊಡ್ತಾರ
ಇಲ್ಲ ಹೊಟ್ಟಿ ತುಂಬಾ ತಿನ್ಬೋದು ಬಟ್ ರುಚಿನೇ ಆಗಿಲ್ಲ ಅಂದ್ರ ಹೆಂಗ್ ತಿನ್
ಹ್ಮ್ ಹೌದು ಅದು ಅವರು ಒಂದ ಟೇಸ್ಟ್ ಅಂತ ಇರ್ತಿ ಅದ ಟೇಸ್ಟ್ ಡೈಲಿ ಮಾಡ್ತಾರ ಅವ್ರು ಏನು ವೆರೈಟಿ ವೆರೈಟಿ ಮಾಡಲ್ಲ ಡೈಲಿ ಒಂದ ಟೇಸ್ಟ್
ಹ್ಮ್ ಚಪಾತಿ ಅದು ಮಾಡಿರ್ತಾರ ಏನು ಎಣ್ಣಿಯದು ಏನು ಹಚ್ಚಿರದೇ ಇಲ್ಲ ವಣ ವಣ ಚಪಾತಿ
ಹ್ಮ್ ನಮ ಅದ ಮನೇಲ್ಲಾದ್ರೂ ನಾವ ಸ್ವಲ್ಪ ಜನದಲ್ಲ ನಾವ ಚಲೋ ಮಾಡ್ಕೊಂತೀವಿ ಇಲ್ ಬಾಳ ಜನ ಆಗ್ಬಿಡ್ತಾರಲ್ಲ ಅವ್ರರಿಗೆ ಅವ್ರು ಬಡ ಬಡ ಮಾಡ್ ಹೋದ್ರ ಸಾಕ ಕೊಂತಂದು
ಹ್ಮ್ ಅದೇ
ಹ್ಮ್
ಪಪ್ಪಾ ಮಮ್ಮಿ ಬಂದಿರ್ತಾರ್ ಬಿಡು ಸಂಡೆಕ್ಕೊಮ್ಮೆ ಇಲ್ಲ ನಾನೇ ಸಂಡೆ ಊರ್ಗ್ ಹೋಗಿರ್ತೇನೆ ಊರಿಗ‌ ಹೋದ್ನೆ ಅಂದ್ರೆ ನಂಗ ಫುಲ್ ಖುಷಿ ಅಂದ್ರೆ ಚಿಕನ್ ಅದು ಎಲ್ಲಾ ತಿನ್ಬೋದಲ್ಲ ಮನೆಯಲ್ಲಿ ನಮ್ಮಮ್ಮಿ ಚಿಕನ್ ಮಸ್ತ್ ಮಾಡ್ತಾರೆ ಚಿಕನ್ ಕಬಾಬ್ ಚಿಕನ್ ಸಾರದು
ಹ್ಮ ಇಲ್ಲಿ ಚಿಕನ್ ಅದು ಕೊಡಲ್ಲ ನಾನ್ ವೆಜ್ ಅದು
ಚಿಕನ್ ಕೊಡ್ತಾರೆ ಸಂಡೆಕ್ಕೊಮ್ಮೆ ಬಟ್ ನಂಗ ಇಷ್ಟ ಆಗುಲ್ಲ ಇಲ್ಲಿ ಮಾಡಿದ್ ರುಚಿರಲ್ಲ ಹ್ಮ್ ಹಾ ಹೇಗ್ ಕೊಡ್ತಾರೆ ಬಾಯ್ಲ್ ಆಗ ಇರುತ್ತಲ್ಲಾ ಅದ ಕೊಡ್ತಾರೆ ಅದೊಂದ ತಿಂತಿನ್ ನೋಡು
ಹ್ಮ್
ಹ್ಮ್
ಮತ್ತ ಊರಿಗ್ಯವಾಗ ಹೋಗ್ಬೇಕ
ಸಂಡೆಕ್ಕೊಮ್ಮೆ ಅಷ್ಟ ಹೋಗ್ಬರುದು ಮತ್ತ ಅವು ಕಾಂಪಿಟೇಟಿವ್ ಎಕ್ಸಾಮಿಗ ಕ್ಲಾಸ್ ಹ ಹಚ್ಚಿದೇನಲ್ಲ ಮತ್ತ ಅವು ಸಂಡೆಕ್ಕೊಮ್ಮೆ ಅಷ್ಟೇ ರಜೆ ಇರುತ್ತೆ ಡೇಲಿ ಒನ್ ಟೂ ಅವರ್ಸ್ ಅಲ್ಲೇ ಹೋಗ್ ಬರ್ತೇನಿ ಕ್ಲಾಸಿಗೆ ಹೋಗ್ ಬಂದಲ್ಲೇ ಓದ್ಕೊಂತೀನಿ ಪಿಜಿಗ
ಹ್ಮ್ ಹ್ಮ್ ಹೊರ್ಗಿಂದ ಏನಾದ್ರು ತಗೊ ಬಂದಿಟ್ಕೊ ಸ್ವಲ್ಪ ಅಂದ್ರ ಅದ್ರ ಜೊತಿ ಊಟದ ಜೊತಿ ತಿಂದ್ರ ಒಂದ ಸ್ವಲ್ಪ ಹೋಗುತ್ತ ಊಟ
ಹೌದು ಹಂಗೇ ಮಾಡ್ಬೇಕೀಗ
ಹ್ಮ್
ಮತ್ತೆ ನೀನು ಏನ್ ಓದ್ತಾ ಇದಯಾ
ನಾ ಏನು ಇಲ್ಲ ಜಾಬ್ ಮಾಡ್ತಾ ಇದ್ದೀನಲ್ಲಾ ಅವಾಗ ಕಾಲೇಜ್ ಅಲ್ಲಿ ಇದ್ದಾಗ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಯಾವಾಗ ಬರೀತಿದ್ವಿ ಈಗ ಯಾವು ಬರೆದೆ ಇಲ್ಲ ಬಿಟ್ಟ ಬಿಟ್ಟೇವೆಲ್ಲ ಜಾಬ್ ಮಾಡತಿಂದ
ಯಾವ ಊರು ಹೌದಾ ಯಾವ ಎಕ್ಸಾಮ ಅದು ಬರ್ದಿದ ನೀನು ಕಾಂಪಿಟೇಟಿವ ಅಂದ್ರೆ
ನಾನು ಎಸ್ ಡಿ ಎಪಡಿ ಎಕ್ಸಾಮ್ ಬರ್ದೀನಿ ಹ್ಮ ಹಾ ಅವು ಪಾಸಲಾ ಅವಗ ನಾವ ಕಾಲಜ ಟೈಮಫಸ್ಟ್ ಟೈಮ್ ಎಲ್ಲ ಬರದಿ ಅಷ್ಟು ನಾಲೆಜ್ ಇದ ಸ್ವಲ್ಪ ಸ್ವಲ್ಪ ಓದಕೊಂಡಿದವಿ ಅದ ಬರದಿದವಿ ಅದಾಗಿ ನಮ ಅದ್ರೂಳಗ ಇಂಟ್ರೆಸ್ಟ್ ಹೋಗ್ಲಿಲ್ಲ ಸುಮ್ಮನೆ ಜಾಬ್ ಮಾಡಕುಂತವಲ್ಲ
ಹ್ಮ್ ಎಲ್ಲ ಮಾಡ್ತಾ ಇದೀಯ ಇವಾಗ
ಹ ನಾನ್ ಹೊಂಡಾ ಶೋರೂಂ ಒಳಗ ವರ್ಕ್ ಮಾಡ್ತೇನಿ
ಹೌದಾ ಯಾವ ಪೋಸ್ಟು
ನಂದ ರಿಸೆಪ್ಷನಿಸ್ಟ್ ಪೋಸ್ಟ್
ಹೌದಾ ಸ್ಯಾಲರಿ ಚಲೋ ಇರ್ಬೇಕ ಹಾಗಾದ್ರೆ
ಹೊದ ಟೈಮಿಂಗು.
ಟೈಮಿಂಗ್ ನೈನ್ ತರ್ಟಿಿಂದ ಸಿಕ್ಸ್ ತರ್ಟಿ ಇರುತ್ತೆ.
ಬಾಳ ಆಯ್ತು ಟೈಮಿಂಗು.
ಹ್ಮ್ ಶೋರೂಮ್ ಎಲ್ಲಾ ಟಾಟಾ ಮೋಟರ್ಸ್ ಎಲ್ಲ ನೈನ್ ತರ್ಟಿ ಟು ಸಿಕ್ಸ್ ತರ್ಟಿನ ಇದು.
ಹ್ಮ್ ಹೌದು.
ಹ್ಮ್ ಅಂದ್ರೆ ನಿಮ್ ಊರಿಂದೇನ ಅಪ್ ಅಂಡ್ ಡೌನ್ ಮಾಡ್ತೀಯಾ.
ಹ್ಮ್ ಊರಿಂದಾನ ಅಪ್ ಡ ಅಪ್ಪ ಅಪ್ ಅಂಡ್ ಡೌನ್ ಮಾಡ್ತ ಬಸ್ ಇರ್ತಾವಲ್ಲ ಬಸ್ಸಿಗ ಹೋಗೋದು ಬರೋದು.
ಅಂದ್ರೆ ರಜೆ ಹೆಂಗಿರುತ್ತೆ ಅಲ್ಲಿ.
ರಜೆ ನಮ್ದು ಸಂಡೆಗಮ್ ರಜೆ ಇರತತಿ ಮತ್ತ ಏನಾದ್ರೂ ಗೊರ್ ಗೌರ್ಮೆಂಟ್ ಹಾಲಿಡೇ ಅದು ಬಂದ್ರೆ ರಜೆ ಇರುತ್ತ. ಹಬ್ಬಕ್ಕದು ರಜೆ ಕೊಡ್ತಾರ ಹ್ಮ್.
ಮತ್ತೆ ಇನ್ನೂ ಎಷ್ಟು ಎಷ್ಟು ವರ್ಷ ಿನ ಆಯ್ತು ನೀನ್ ಜಾಬ್ ಮಾಡ್ತಾ ಇದ್ರರಿ
ನಾನ ಇವಾಗ ಒಂದ್ ಎರಡು ವರ್ಷ ಆಯ್ತು ಜಾಬ್ ಮಾಡಾಕುಂತ.
ಹೌದಾ ಇನ್ನುೂ ಕಂಟಿನ್ಯೂ ಮಾಡ್ಬೇಕಾನ ಬಿಡ್
ಹಾ ಮಾಡುವಷ್ಟ ದಿನ ಮಾಡೋದು ಬಿಡೋ ಟೈಮ್ಲ್ಲಿ ಅ ಬಿಟ್ಟ ಹೋಗೋದು.
ಹೌದಾ ನಿಮ್ಮಕ್ಕದು. ನಮ್ದು ಎಕ್ಸಾಮ್ ಇನ್ನುೂ ಅನೌನ್ಸ್ ಆಗಿಲ್ಲ ಬಟ್. ಹಾಗೆ ಓದ್ತಾ ಇದ್ದೀನಿ ಇನ್ನೂ ಹಾಲ್ ಟಿಕೆಟ್ ಅದು ಬಂದಿಲ್ಲ ನೋಡ್ಬೇಕು.
ಹೌದಾ.
ಪೊಲೀಸದು ಒಂದ ಐದ ಸಾವಿರ ಪೋಸ್ಟ್ ಕರೆದಿದ್ದಾರೆ ಅಪ್ಲಿಕೇಶನ್ ಎಲ್ಲಾ ಹಾಕಿ. ಹಾಕ್ ಬಂದಿದ್ದೇನೆ.
ಹ್ಮ್ ಫಿಸಿಕಲ್ಲ ಇರುತ್ತ ಅದ.
ಹಾ ಫಿಜಿಕಲ್ ರಿಟರ್ನು. ಮೆಡಿಕಲ್ ಎಲ್ಲಾ ಇರುತ್ತೆ ಅದು ಹೆಂಗಿರುತ್ತೆ ಅಂದ್ರೆ ರಿಟರ್ನ್ ಎಕ್ಸಾಮ್ ಬರಿ ಅದು ಆಮೇಲೆ ಫಿಸಿಕಲ್ ಎಕ್ಸಾಮ್ ಇರುತ್ತೆ ಅದು ರಿಟ್ ರಿಟರ್ನ್ ಎಕ್ಸಾಮು ಫಿಸಿಕಲ್ ಎಕ್ಸಾಮು ಎರಡು ಪಾಸ್ ಆಗಿಂದ್ರೆ ಮೆಡಿಕಲ್ ಎಕ್ಸಾಮ್ ಇರುತ್ತೆ. ಆ ಎಕ್ಸಾಮ್ ಫೈನಲು.
ಹೌದಾ ಆದ್ರ ರನ್ನಿಂಗ್ ಏನು ಎಷ್ಟು ಕಿಲೋಮೀಟರ್
ಫೋರ್ ಹಂಡ್ರೆಡ್ ಮೀಟರ್ಸ್ ಓಡ್ಬೇಕು.
ಹ್ಮ್.
ಒಂದು. ಎರಡ್ ಸೆಕೆಂಡ್ ಎರಡ್ ಮಿನಿಟ್ಸ್ಲ್ಲಿ ಟು ಫೋರ್ ಹಂಡ್ರೆಡ್ ಮಿನಿಟ್ಸ್ ಓಡ್ಬೇಕ.
ಹೌದಾ ಪ್ರಾಕ್ಟೀಸ್ ಡೈಲಿ ಪ್ರಾಕ್ಟೀಸ ಮಾಡಿದ್ರೆ ಓಡ್ಬ ಹೌದು.
ಹೌದು ಪ್ರಾಕ್ಟೀಸ್ ಮಾಡ್ಲೇಬೇಕು ಯಾಕಂದ್ರೆ ಹೈ ಜಂಪು ಲಾಂಗ್ ಜಂಪ್. ಹೂ ಗುಂಡ ಎಸತ ಚಕ್ರ ಎಸೆತಾ ಎಸತ ಎಲ್ಲಾ ಇರುತ್ತಲ್ಲಾ.
ಹಾ ಹಾ.
ಹ ಎಲ್ಲಾ ಡೈಲಿ. ವಾಕಿಂಗ ಅದು ಹೋಗ್ಲೇಬೇಕು ರನ್ನಿಂಗ್ ಅದು ಮಾಡ್ಲೇಬೇಕು. ಒಂದ ಸ್ವಲ್ಪ ಫಿಸಿಕಲ್ ಫಿಟ್ ಇರ್ಬೇಕಲ್ಲ. ಹಾಗಾಗಿ.
ರನ್ನಿಂಗ್ ಓಡಸ ಇದಕ್ಕ ಮುಂಚೆ ನೀ ಏನಾದ್ರು ಫಿಸಿಕಲ್ ಎಕ್ಸಾಮ್ ಬರ್ದಿದೀಯಾ.
ಹಾ ಫಿಸಿಕಲ್ ಎಕ್ಸಾಮ್ಲ್ಲಿ ಪಾಸ್ ಆಗಿದ್ದೆ ನಾನು ತ್ರೀ ಟೈಮ್ಸ್ ಎಕ್ಸಾಮ್ ಬರದ್ರು. ತ್ರೀ ಟೈಮ್ಸ್ ಫಿಸಿಕಲ್ ನಲ್ಲಿ ಪಾಸ್ ಆಗಿದ್ದೆ. ಬೇಟ್ ಬಟ್ ಅದು ರಿಟರ್ನ್ ಎಕ್ಸಾಮ್ ದಲ್ಲಿ ಹೋಯ್ತು ನಂದು.
ಹೌದಾ ರಿಟರ್ನ್ ಎಕ್ಸಾಮಲ್ಲು ಕಟ್ ಆಫ್ ಇರ್ತವಲ್ಲಾ ಹಂಗ. ಗಾಗಿ ಸ್ಕೋರ್ ಕಡಿಮಿ ಆಗ್ಬಿಡುತ್ತೆ. ದಲ್ಲ ಒಂದಲ್ಲ ಒಂದ್ಸತಿ ಆಗೆ ಆಗತೇತಿ.
ಅದೇ ರಾಯಚೂರ್ ತನಾ ಹೋಗಿ ಎಕ್ಸಾಮ್ ಬರದ್ ಬಂದಿದ್ದೆ ನಾನು.
ಹಾ.
ಎಲ್ಲಾ ಪಾಸಾಗಿತ್ತು ನಂದು.
ಹಾ.
ರಿಟರ್ನ್ ಎಕ್ಸಾಮನಲ್ಲಿ ಹೋಯ್ತು ನಂದು ಹಾಗಾಗಿ ಬೇಜಾರಾಗ್ಬಿಡ್ತೈತಿ.
ಹ್ಮ್ ಹಾ ಎಲ್ಲಾರ್ಗು ಕೆಲವೊಬ್ಬ್ರ. ಪಾಪ ಎಷ್ಟೋ ಸತಿ ಎಕ್ಸಾಮ್ ಬರ್ದ್ ಬರದು ಮನೆಯಲ್ಲೇ ಕುಂತಿರ್ತಾರ ಅಂದ್ರು ಹೋಪ್ಸ್ ಕಳ್ಕೊಂಡಿರಲ್ಲ ಅಂದ್ರು. ದ್ರು ಓದ್ತೀರ್ಥಾರೆ ಮಾಡ್ತ್.
ಆಮೇಲೆ ಇಲ್ಲಿ ಧಾರವಾಡದಲ್ಲಿ ಎಷ್ಟೋ ಜನಾ. ಧಾರವಾಡದಲ್ಲಿ ಎಷ್ಟೋ ಜನಾ. ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಾ ಇದಾರೆ ಬಟ್ ಅದು. ದ ಜಾಬ್ದ ಏನು ಅನೌನ್ಸ್ ಮಾಡೇ ಇಲ್ಲಾ.
ಹೌದು ಜ ಅದು ಬಾಳ ಜನಾ ಸ್ಟ್ರೈಕ್ ಮಾಡಿದ್ರಲ್ಲ ಧಾರವಾಡದಿಂದ.
ಹಾ ಸ್ಟ್ರೈಕ್ ಮಾಡಿ ಎಷ್ಟು ಇದು ಮಾಡಿ ಸೂಸೈಡ್ ಎಷ್ಟೋ ಜನ ಮಾಡ್ಕೊಂಡಿದ್ದಾರ ನೋಡ್ ಪಾಪ್.
ಹೌದು ಎಷ್ಟು ಜನಾ ಓದ್ತಾಯಿದಾರ್ ನಮ್ಗು ಅವಾಗ ಗೊತ್ತಾಗಿದ್ದ. ಕಾಂಪಿಟೇಟಿವ್ಗೆ ಎಷ್ಟ ಜನಾ ಓದ್ತಾವ್ರಂತ.
ಹ್ಮ್ ದೂರ್ ದೂರ್ ಊರಿಂದ ಬಂದಿರ್ತಾರೆ ಪಾಪ್.
ಹ್ಮ್.
ತಯನೆೆಲ್ಲಾ ಬಿಟ್ಟು ಕೆಲ್ಸಾ ಬಿಟ್ಟು ಓದಲೇಬೇಕಂತಾ ಶ್ರಮಾ ಪಟ್ಟು ಓದಿದ್ರೆ. ಕೆಲ್ಸಾನೇ ಗವರ್ನಮೆಂಟ್ ಕೊಡ್ಲಿಲ್ಲಾ ಅಂದ್ರೆ ಪಾಪ ಏನ್ ಮಾಡ್ಬೇಕು ಅವ್ರು.
ಹ್ಮ್ ಅದೇ ಅಂದೇ.
ಅದೇ ಬೇಜಾರೂ.
ಹ್ಮ್ ಇವಾಗೆನೋ ಪೊಲೀಸ್ ಎಕ್ಸಾಮ್ ಏನೋ ಕರ್ದಾರ ಅಂತಲ್ಲಾ.
ಅದೇ ಕರ್ದಾರೆ. ಅದೇ ಒಂದ್ ಟೋಟಲ್ ಐದಸಾವಿರ್ ಪೋಸ್ಟ್ ಇದೆ ಅದು ಕರದಿದ್ದಾರೆ. ಇನ್ನ ಹೋಗ್ಬೇಕು ಇನ್ನ ಅ ಇದು ಎಕ್ಸಾಮ್ ಕ. ಇದೇನಲ್ಲಾ ಅದಿನ್ನು ಟಾಯಮ್ ಟೇಬಲ್ ಬಂದಿಲ್ಲಾ. ಯವಾಗ್ ಎಕ್ಸಾಮ್ ಇದೆಂತಾ.
ಒಟ್ಟ ಓದ್ಕೊಂತ ಇರೋದ ಅವ್ರ ಯಾವಾಗ್ ಕರೀತಾರ ಅವಾಗ ಹೋಗೋದ.
ಹಾ ಅಷ್ಟೇ ನೋಡು.
ಹ್ಮ್.
ಮತ್ತೆ ನಿಮ್ದು ಜಾಬೇ ಫಿಕ್ಸ್ ಆಯ್ತಲ್ಲಾ ನಿಮ್ದೆ ಚೊಲೋ. ಈಗ ನಾವು ಗೋರ್ಮೆಂಟ್ ಗೋರ್ಮೆಂಟ್ ಅಂದಕೊಂತ ಕುಂತ್ರೆ ಏನು ಇದುನ್ನೇ ಆಗೊಲ್ಲಾ.
ಹ್ಮ್ ಹಂಗ ಆಯ್ತ ನಂದು ಎಸ್ಡಿಎ ಎಪ್ಡಿಎ. ಎಕ್ಸಾಮ್ ಬರ್ದೇ ನನಗೇನ ಅದ್ರ ಮೇಲೆ ಇಂಟ್ರೆಸ್ಟ್ ಬರ್ಲಿಲ್ಲ ಆಗ್ತೆತ ಅಂತನೂ ಅನಸ್ಲಿಲ್ಲಾ ನಾನ್ ಸುಮ್ನೆ ಬಿಟ್. ಟ. ಜಾಬ್ ಮಾಡಿದ್ರ ಆತ್ ಪ್ರೈವೇಟ್ ಎಷ್ಟ್ ದಿನಾ ಆಗ್ತೆತ್ ಅಷ್ಟ್ ದಿನಾ ಅಂತೇಳಿ ಪ್ರೈವೇಟ್ ಜಾಬಿ ಬರಾಕುಂತಿನ.
ಹೌದಾ.
ಹ್ಮ್.
ಚೊಲೋ ಬಿಡು.
ಹ್ಮ್ ನೀನೆಲ್ಲಿ ಜಾಬ್ ಮಾಡಿಲ್ವಾ ಎಕ್ಸ ಕಾಲೇಜ್ ಮೂದ್ಕೂಳೆ. ಕಂಪಟೇಟಿವ ಎಕ್ಸಾಮ್ ಓದಾತಿ.
ಹಾ ಕಾಂಪಿಟೇಟಿವ್ ಎಕ್ಸಾಮೇ ಓದ್ತಾ ಇದೀನಿ ಮತ್ತೆ ಈಗ ಹೆಂಗ ಆಗುತ್ತೆ ಅಂದ್ರೆ. ಜಾಬ್ ಮಾಡೋ ಮಾಡ್ತಾ ನಮಗೆ ಮತ್ತ ಓದೋದ್ ಕಡೆ ಇಂಟ್ರೆಸ್ಟ್ ಕಡಿಮೆ ಆಗ್ಬಿಡುತ್ತೆ. ಹಂಗಾಗಿ ಫಸ್ಟ್ ನಾನು ಇದನೇ ಒಂಚೂರ್ ಓದೋನಾ ಆಮೇಲೆ ಜಾಬ್. ಬೆಲ್ಲಾದ್ರು ನೋಡುಣಾಂತೇಳಿ ಇನ್ನೂ ಒಂದ್ ಟೂ ಇಯರ್ಸ್ ಓದ್ಬೇಕ. ನೀ ಕಷ್ಟಪಟ್ಟು ನೋಡೋಣ ನಮ್ಲಕ್ ಇದ್ರೆ ಬರುತ್ತೆ
ಹ್ಮ್ ಹೌದು ಓಪ್ಸ್ ಕ ಹಾಕೋಬೇಡ ಯಾವಾಗಿದ್ರುನು ಏಜ್ ಅಂತತ್ೂ ಇದ್ದೇ ಇರ್ತತಿ ತರ್ಟಿ ಫೈವ್ ಏಜ್ ಆಗೋ ಮಟಾನು ನಡ ನಡೀದೆ ಎಕ್ಸಾಮ್ ಬರಯಕ ಅಲ್ಲಿ ಮಟ್ಟ ಅನಾದ್ರರು ಟ್ರೈ ಮಾಡ್ಕೊಂತನಾದ್ರೆ ಇ
ಅದೇ ಹೇ ಮಾಡ್ಬೇಕಂತೇಳಿ ಸೆರಿದೆ ಟು ಇಯರ್ಸ್ ನೋಡ್ತೇನಿ ಹ್ಮ ಆಮೇಲೆ ಬು ಬಾದ್ರೆ ಪರ್ದಾಂಗಗೆ ಯಾವ್ದ ಎಲ್ಲನ ಹಬೇಕ
ಹ್ಮ್ ಹ್ಮ್ ಹೌದು
ಅದ್ ನನ್ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂತ ನಮ್ ಖರ್ಚಿಗೂರಕ್ಕ ಇರ್ತದ ಆಮೇಲೆ ಮತ್ತ ಪಿ ಜಿ ಅದು ಮಾಡಿ ಒ ್ರೆ ಒಂದ್ ಐ್ ಸಾವಿರ ಅಮೌಂಟ್ ಬೇಕೇ ಬೇಕು ಹಾಗಾಗಿ ಎಲ್ಲಾದೂ ಪಾರ್ಟ್ ಟೈಮ್ ಜಾಬ್ ಮಾಡಿ ಹಾಗೆ ಚೂರು ಚಲೋತೆಗೆ ಓದ್ಕೊಂತ ಕೊಂಡಬಿಡು ಆಮೇಲೆ ಎಕ್ಸಾಮ್ ಅಲ್ಲಿ ಎಲ್ಲ ಟ್ರೈ ಮಾಡ್ತೀನಿ
ಹ್ಮ್ ಹ್ಮ್ ಪಿ ಜಿ ಒಳಗ ಅವ್ರ ಬೆಳಿಗ್ ಏನಾದ್ರೂ ಯಬಿಸತಾರ ಏನ್ ನೀವ ಹೇಳೋದ
ಇಲ್ಲ ನಾವೇ ಒಂದು ಸಣ್ಣ ಸಣ್ಣ ಮಕ್ಕಳಾದ್ರೆ ಬ್ತಾರೆೇ ನಾವು ಸಿ ನಾವೇ ಹಬುದು ಅರಾರ ಬಿಟ್ಕು
ಹಾಸ್ಟೆಲ್ ನಲ್ಲಿ ವ್ಯವಸ್ಥ ಅಲ್ಲ ಹಾಸ್ಟೆಲ್ ನಲ್ಲಿ ಸಣ್ಣ ಸಣ್ಣ ಹುಡುಗರ್ರಿಗೆ